ಹಲೋ
ಹಲೋ
ಅಲೋ ಏನ್ ಮಾಡಿದರು ಗರು
ಬ್ರೋ ಏನಿಲ್ಲ ಬ್ರೋ ಹಿಂಗೆ ತೋಡ್ದ ಹತ್ರ ನೀರ್ ಹೊಡಿತಾ ಇದ್ವಿ
ಹಬರು ಇ ಮನೆ ಪನೆಗೆ ಹೋಗ ನೀವು
ಬರು ಅಂದ್ರೆ ಹಗಲ ಹೊತ್ಲು ಮನೇಲಿ ಇರ್ತವ ಬ್ರರು
ಹ
ರಾತ್ರಿ ಹೊತ್ಲು ನೀರ ಅದೇ ನಮ್ ಕಡೆ ಎಲ್ಲಾ ನೀರು ಖಾಲಿ ಬ ಮಾಡ ಹಳೆ ಇಲ್ಲ ಬ್ರೋ ಮಳೆ ಬರುತ್ತೆ ಅಂತೇಳಿ ಒಂಚೂರು ಬೆಳೆನ ಜಾಸ್ತಿ ಹಾಕ್ಬಿಟ್ವಿ
ಹಾ
ಹ ಅದಕ್ಕೆ ನೀರ್ ಸಾಕಾಗ್ತಾ ಇಲ್ಲ
ಹಾ
ಅದಕ್ಕೆ ಕೆರೆಯಿಂದ ಹೊಡಿತಾ ಇದೀ ಬ್ರರು ಅಂದ್ರೆ ನಮ್ಮ ಕಡೆ ಎಲ್ಲ ಕೆರೆಯಲ್ಲಿ ನೀರ್ ಓಡ್ಸಂಗ ಇಲ್ಲ ಬ್ರರು ಅ ಈ ಕುರಿ ದನ ಮಹೇಶ್ವರ್ ಅವರು ಇವರು ಹೋಗಿ ಪಂಚಾಯತ್ ಎಲ್ಲಿ ಕಂಪ್ಲೇಂಟ್ ಕೊಡ್ತಾರ ಅಂತ ಹೇಳಿ
ಹಾ ಹಾ ಹಾ
ರ ಎಲ್ಲಾ ಹೊಡಿಯೋದ್ ಬೋ ಈ ಮಳೆ ನೋಡಿದೆ ಬರಂಗಿಲ್ಲ ಏನ ಇಲ್ಲ ಬ್ರೋ
ಹ್ಮ
ಪಸಲ ಇಐತೆ ಪ್ರೋ
ಅಲ್ಲ ಬ್ರೋ ಅದು ಇನ್ನೊಂದ ಹೆಂಗ್ ಗೊತ್ತಾ ಸುಮ್ನೆ ಒಂದ್ ಬೋರ್ ಕೊಸಸ್ಬ ಬಿಡಿದ್ರು ಬೆಟ್ರ ಅಲ್ವಾ ಅದು
ದುಡ್ಡಿ ಇಲ್ಲಲ್ಲ ಬ್ರೋ ದುಡ್ಡಿಗೆ ಏನ್ ಮಾತ್ ಇರೋದೆಲ್ಲ ಬೆಳೆದ ಮೇಲೆ ಹಾಕ್ಬಿಟ್ಟವಿ
ಅಲ್ಲ ಬ್ರರು ಈಗ ಒಳ್ಳೊಳ್ಳೆ ಸ್ಕೀಮ್ ಬಂದಿದೆ ಬರು ಶ್ರೀ ಗಂಗಾ ಯೋಜನಾ ಅಂತ ಒಂದ್ ಬಂದಿದೆ
ಅದ್ರದ್ದ ಎಲ್ಲಬ್ರು ಅವ್ರೇ ಅವ್ರೇ ಎಲ್ಲ ಅಮೌಂಟ್ ಗಮೌಂಟ್ ಎಲ್ಲ ಹಾಕಿ ಬೋರ್ ಕೊರ್ಸ್ಬಿಟ್ಟು ಕೊಡ್ತಾರೆ ಅವರು ನಿಮ್ಗೆ ಹೊಲದ ಒಂದು ಪಾಣಿ ಕೊಡ್ಬೇಕು ಹ
ಬ್ರೋ ಅದೆಲ್ಲಾ ಡಿಸ್ಟ್ರಿಕ್ಗೆ ಒಂದು ಎರಡು ಇಲ್ಲ ತಾಲೂಕ್ ಒಂದು ಎರಡು ಕೊಡ್ತಾರ ಬ್ರೋ
ಅಲ್ಲ ಬ್ರೋಡ್ಲಿ ಬ್ರರು ಅದ್ ಲಕ್ಕಿದ್ರ ಸಿಗ್ಬೋದಲ್ಲ ಬ್ರೋ ನ ಅಪ್ಲಿಕೇಶನ್ ಹಗಕಕ್ ನೂರು ರೂಪಾಯಿನೋ ಹೋಗುತ್ತೆ ಮತ್ತು
ಅಯ್ಯ ಯಾವ್ ಬೇಡ ಬಿಡ ಬರ ಸುಮ್ಗೆ ಅವೆಲ್ಲ ನ್ಕ ನೂರು ರೂಪಾಯಿ ಯಾವ ಗ್ಲಾಸ್ ಮಾಡ್ಕೋಬೇಕು ಹ
ಅಲ್ಲ ನೂರು ರೂಪಾಯಿ ಹದಿನನೂರ ಲಕ್ಕು ಚೆನ್ನಾಗಿದ್ರೆ ಒಂದ್ ಎರಡು ಮೂರ್ ಲಕ್ಷ ಸತ್ ರ್ಚುಳಿ ಇರ್ತಾರಬ್
ಹೌದು ಏನ್ ಮಾಡೋದು ನೋಡೋಣಬ್ರ ಅವೆಲ್ಲ ಇರ್ಲಿ ಅದಕ್ಕೆ ಈಗ ನೈಟ್ ಒಂದ್ಚೂರು ನೀರು ಹೊಡಿತಾ ಇದ್ದೇವೆ
ಹೌರು
ಹ ಈಗ ಆಳೂಗಡ್ಡೆ ನೀರ್ ಹಾಯಿಸ್ತಿದಿವವಿಬ್ರು
ಹ ಹಾ ಆಲೂಗಡ್ಡೆ ಹಾಕಿದಾರ ಅವರು
ಆಲೂಗಡ್ಡೆ ಹಾಕಿದರು ಒಂದಚೂರು ಟಮೊಟೋ ಹಾಕಿವಿ ಊ ಹಾಕಿದಿವವಿ ನೀರ್ ಸಾಕಾಕವಿ ಎಲ್ಲಾ ಅದಕ್ಕೆ ರಾತ್ರಿ ನೀವು ಕತ್ಲಲ್ಲ್ಲಿ ಯಾರಿಗು ಕಾಣಲ್ಲ ಅಂತೇಳಿ ಆಯಿಲ್ ಮಿಷಿನ ಇಟ್ಟು ನೀರುಡೆಯದು ಬರೊ
ಮಲ್ಲ ಯಾರು ಅಡ್ಡಾಡುವಲ್ವಾ
ಯಾರ್ ಅಡಾಡ್ರ ಅನ್ತರತರ ಮೈರಿ
ಹ್ಮ್ ಹ್ಮ್
ಓಕೆ ನಾವು ರಾತ್ರಿ ಹೊತ್ಲು ತರ ಬಂದು ನೀರು ಹೊಡಿಯೋದು ಹೋಗೋದು ಪ್ರಾಬ್ಲಮ್ ಮತ್ತೆ ಮಲಗೋದು ಹೋಗ್ಯಾಗ
ಹ್ಮ್ ಹ್ಮ್ ಹ್ಮ್ ಆಗ್ಲೆಲ್ಲಾ ಮಲಗತ ನೈಟ್ ಎಲ್ಲಾ ನೀರ್ ಹೊಡಿಯೋದು
ಹ್ಮದು
ಚೆನ್ನಂಗಲ್ಲರು ಮತ್ತೆ ಆರಾಮಗೆ ಬೋರ್ ಕೊರ್ಸದು ತಪ್ಪು ಇ ಕೆರೆಗೀರೆ ನೀರಲ್ಲ ಅಂತಪರ
ಹೇಳಿ ಬ್ರೋ
ಎಲ್ಲಬ್ರು ಕೆರೆಗೆ ಏನಾದ್ರು ಮಳೆಗ ಎಲ್ಲ ಬರರ್ಲ್ದಂಗೆ ನೀರ್ಗಿರುದ್ರೆ ಮತ್ತೆ ಸಮಸ್ಯೆ ಆಗುತ್ತಾರ ಅವರು
ಆವಾಜ ಮೋಡ್ಕ ಬ ಬೋರ್ ಪಸ್ಕಣ
ಹ್ಮ್ ಹ್ಮ್ ನೀನ್ ನೀವ್ ಒಬ್ರೊಬ್ಬರು ಹೊಡೆಯದ ಮತ್ತತ್ ಬೇರೆ ಯಾರಾದ್ರು ಹೊಡಿತಾರಗಿ
ಇಲ್ಲ ಅವ್ರ ಯಾರು ಹೊಡಿ ಎಲ್ಲ
ಹಾ
ಕೆರೆ ನೀರ್ ಇಡೋಷ್ಟ್ದ ನು ಹೊಡಿಯೋದು ಖಾಲಿ ಆಗೋಷ್ಟತ್ ಬೆಳೆನು ಖಾಲಿ ಆಗತ್ತೆ
ಹಾ ಹಾ ಹಂಗಗೆಬ್ರು
ಹಂಗಾಗಿ ಒಂಚೂರು ಆದ ಒಂಚೂರು ಊಟ ಮಾಡ್ಕೊಂಬರೋದು ಬರೋದು ಹೊಡಿಯೋದು ಬತಾರ ನೀರು
ಹಾ
ಇಬರು ನೀವ ಏನ್ ಮಾಡ್ತಿದೀಬ್ರು
ನಮ್ದು ಏನ ಇಿಲ್ಲ ಅವ್ರು ಒ ಮೊನ್ನೆ ಒಂದು ಜೂಲಿಸ ಪಾಯಿಂಟ್ ಮಾಡ್ಬಿಟ್ಟು ಬೋರ್ ಕೊರ್ಸಿದ್ವಿ
ಹ್ಮ್ ನೀರ್ ಬಿದ್ವ ಒಬ್ರು
ಹ ರೌಂಡ ಮುನ್ನೂರ ಅಡಿಗೆ ಅವ್ರು ಒಂದ್ ಎರಡ್ ಇಂಚ್ ಬೀಳುತ್ತೆ ಅಂತ ಹೇಳಿದ್ರು
ಹಾ
ಎರಡು ಇಂಚ್ ನೀರ್ ಬಿತ್ತು
ಹಾ ಹಾ
ಅಕ್ಕೆ ಈಗ ಪೈಪ್ು ಅದನ್ನೆಲ್ಲದ ಪೈಪ್ ಮೋಟ್ರ ತರಕ್ ಇಲ್ಲೇ ನಮ್ಮ್ ಮೂರ್ ಪಕ್ಕ ಒಂದ ಇದಕ್ ಬಂದಿದೀವಿ ಇಬ್ರು ಸಿಟಿಗೆ
ಹ ಹಾ
ಅಲ್ಲಿಗ ಪೈಪ್ ಮೋಟ್ರ ಎಲ್ಲ ತಗೊಂಡ್ ಬಂದಿದೀವ ನಾಳೆ ಟ್ಯಾಕ್ಟರ್ ಕರ್ಕೊಂಡೊ ಬ ಅದ ಬಿಡ್ಬ ಮೋಟ್ರೋ ಮೋಟ್ರ ಬಿಟ್ ನೋಡ್ಬೇಕಕ್ೊಬ್ರು ಅದ ಎಷ್ಟ ಇನ್ ಚಡತ್ ನೀರು ಅಂತ
ಹೌದಾಪ
ಹ್ಮ್
ಹ ಹಾ ಪರವಾಗಿಲ್ಲ ನೋಡ್ಸಿಬ್ರು ಚೆನ್ನಾಗಿ
ಹ ಬ್ರರು ಅದೇ ನೀರಂದ ಬಂದ್ರೆ ಮೇ ಚೆನ್ನಾಗ
ಹಾ
ನೋಡಕ್ೊಬ್ರು ನಾವು ಈಗ ಹೊಸ್ತ ಡ್ರ್ಯಾಗನ್ ಫ್ರೂಟ್ ಏನಾದ್ರು ಮಾಡೋಣ ಅಂತ ಇದೀವಿ
ಹಾ ಮಾಡಿಬರು ಅಂದ್ರೆ ಫಸ್ಟ್ ಒಂಚೂರು ಇನ್ವೆ ಎಷ್ಟ್ ಮಾಡ್ಬೇಕು ಬ್ರೋ ಅದಕ್ ಡ್ರ್ಯಾಗನ್ ಫ್ರೂಟ್ ಆದ್ರೆ
ನಲ್ಲಬ್ರು ಇನ್ವೆಸ್ಟ್ ಮಾಡೋಣಬ್ರು ಫಸ್ಟ್ ಅಮೌಂಟ್ ಬರುತ್ತೆ ಅ್ರೆ ಏನೇ ಒಂದ ಬಿಸ್ನೆಸ್ ಮಾಡಕ್ರು ಇನ್ವೆಟ್ ಷ್ಟ ಮಾಡ್ಲಬೇಕಲ್ವಾ ಹ ಹಂಗ ಆಗ್ಬಿಟ್ಟು
ಎಲ್ಲಬ್್ರರು ಅದೇನು ಡ್ರ್ಯಾಗನ್ ಫ್ರೂಟ್ ಫಸ್ಟ್ ಕಲ್ಲೋಡ್ಸ್ಬೇಕು ಅದ್ರ ಮೇಲೆ
ಹರು ಆದರು ಅಂದ್ರೆ ಏನ ಇಲ್ಲಬ್ರು ಸಿಂಪಲ್ ಇದೆ ಪ್ರೊಸೀಜರು ಅದು ಯಾರ ಮಾಡಲ್ವಲ ಹಬ ಎಲ್ಲಾ ತುಂಬಾ ಕಷ್ಟ ಇದೆ ಹಂಗೆ ಹಿಂಗೆ ಅಂತಾರ ಅವರು
ಅದ ನೂರಾ
ಆ ಫಸ್ಟ್ಗ ಒಬ್ರು ಒಂದ್ ಇಪ್ಪತ್ ರೂಪಾಯ ಮೂವತ್ ರೂಪಾಯ್ ಇದಬ್ರು ಒಂದ್ ಸಸಿ
ಹಾ ಹಾ
ಸಸಿ ತರೋದ ಬರುೋ
ಅ್ರರು ಅದಕ್ಕಿಂತ ನಿಮ್ಗೆ ಗೊತ್ತಿರೋರ್ಯಾರನಿದ್ರೆ ಹೋಗಿ ಸೈಡ್ ಸಲ್ ಸಸಿ ಕಟ್ ಮಾಡ್ಕೊ ಕುಮಾರ್ ಬದಲಬ್ರು ಅವ್ರಗ ಒಂದ್ ಇಪ್ಪತ್ತು ರೂಪಾಯಿ ಹತ್ ರೂಪಾಯಿ ಕೊಟ್ಟು ಗಿಡದ್ಲೆಕ್ಕ
ಇಲಬ್ರು ಅದು ಒಂದ್ ಸ್ವಲ್ಪ ದಿನ ಒಂದು ಅದು ಬೆಳಿಯಕತಿ ಒಂದ್ ಎರಡ್ ಮೂರ್ ವರ್ಷ ಆಗಿರ್ಬೇಕ ಒಬ್ರು ಹಂಗಾಗಿದ್ರೆ ಅದ್ರ ಸವಸ್ತಿ ತ ಅಂದ್ರೆ ಅದು ನಮ್ಗ್ ಚೆನ್ನಾಗಿ ಇರುವವರಿಗೆ ಕೊಡುತ್ತವರು
ಹಾ ಹಾ
ಇಲ್ಲ ಅಂದ್ರೆ ನಮಗೆ ಇಳುವರಿ ಬರಲ್ಲರು ಒಂದ್ ಸ್ವಲ್ಪ ಒಂದು ಒಂದಂದು ಎರಡು ಮೂರು ತಿಂಗಳು ಫಸ್ತ್ ಕೊಟ್ಬಿಟ್ಟು ಆಮಗಿಂತ ಗಿಡ ಸಾಯೋದು ಆತರ ಆಯತ ಆತರ ಆಗತಬ್ರ ಎವಿ ಪ್ರಾಬ್ಲಮ್ಸ್ ಬಂದ್ಬಿಡ್ತ ಒಬ್ರು
ಹ ಹಾ
್ರ ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಕ ನೋಡಿದ್ರರು ಅಮಕ್ರು ಅಷ್ಟ ಎಷ್ಟ ಅಮೌಂಟ್ ಇನ್ವೆಸ್ಟ್ ಮಾಡಿ ಅಡೆರು
ಹೌದು ಪ್ರೋ
ತೊಂದ್ರೆ ಆಗ್ಬಿಡತವ್ರು ಲಾಸ್ಟ್ ಪೊಸಿಷನ್ಲ್ಲಿ ಹಾಗಿ ಕ ೆ ನಾಳೆ ತರ್ತಾರೆ ಬ್ರೋ ಒಂದ್ ಕಂಬನ ಇಟ್ಬಿಟ್ಟು ಅದಕ್ ಮೇಲೆ ಒಂದ್ ಸರ್ಕಲ್ ತರ ಹಾಕ್ಬಿಟ್ಟು ಅಂದ್ರೆ ಅದು ಗಿಡ ಅದು ಬಳ್ಳಿ ಹೆಂಗ ಬರ್ತಿಲ್ಲಬೋ ಅದು ಮೇರೆ ಉಂಡ್ ಇರುತ್ತಲ್ಲ ಅಲ್ಲಿ ಒಪ್ಕೋಬೇಕುೊಬ್ರು
ಹೌದು ಬ್ರೋ
ಹಾ ಬ್ರೋ
ಹ ಹಾ
ಹ್ಮ ಹಂಗಾಗಿ ಅದನ್ ಮಾಡ್ಬೇಕು ಅಂತ ಹೇಳವಿ ಒಬ್ರು ನೋಡಂಗ ಒಬ್ರು ಅದಟ ಬೇರೆ ಹಾಕ್ಸಕ್ ಆಗ್ತಿಲ್ಲ ನಮಗೆ ಅದು ಇದಕ್ಕೆ ಇದು ಇದ್ರ ಒಂದ್ ಸ್ಕೀಮ್ ಬಂದಿದೆ ಬ್ರೋ
ಹ್ಮ್
ಸ್ಕೀಮಿಗೆ ಅಪ್ಲೈ ಮಾಡಿದೀವಿ ಅದ ಆಗುತ್ತಾ ಎಲ್ಲ ಕನ್ಫರ್ಮ್ ಇಲ್ಲ ಒಬ್ರು ಅದಕ್ಕೆ ಸೋರ್ದ ಒಂದು ಸ್ಕೀಮ್ ಇತ್ತು
ಹ ಹಾ
ಆ ಸೋಲಾರ್ ಸ್ಕೀಮಿಗೆ ಅಪ್ಲೈ ಮಾಡ್ಕೊಂಡ್ರೆ ಅ್ರ ಸೋಲಾರ್ ಹಾಕ ಕೊಟ್ಟಿದಾರಪ್ಪ ಅವ್ರೆ
ಹಾ ಹಾ
ಹ್ಮ್ ಮತ್ತೆಬ್ರು ನಲ್ಲಿ ಏನ್ೇನ್ ಸಮಸ್ಯೆ ಇಲ್ಲ ಬಿಡಿಬರು ಹ್ಮ ನಮಗಿಲ್ಲ
ಹ್ಮ್ ನೀರ್ಗ ಏನ್ ಸಮಸ್ಯೆ ಇಲ್ಲಬ್್ರರು ಅದೇ ನೀರ್ ಬೋರ್ ಇಲ್ಲ ಅಷ್ಟೇ ಒಂಚೂರು ಕೆರೆಯಲ್ಲಿ ಇರೋರ್ತನ ಹೊಡಿತಾರದರು
ಹ ಹಾ ಹ
ಎನ್ ಹುಂ ಬ್ರೋ ನಿಮ್ದ ಬಿಡ ಬಿರು ಹಂಗ ನೀರ್ಂದ ಏನ ನಿಮ ಸಮಸ್ಯೆ ಇಲ್ಲ ಒಂದುೂರು ಅಡಗೆಲ್ಲಿ ಸಿಗ್ತವೆ
ಹರು ನಮ್ ಸೈಡ್ ಎಲ್ಲಬ್ರು ಜಾಸ್ತಿ ಕೊರ್ಸು ಜಾಸ್ತಿ ಆಳ ಅಂದ್ರೆ ಒಂದ್ ಆರ್ನೂರ್ ಅಡಿ ಅಷ್ಟ ಅವರು
ಬ ನಾವ್ ಸಾವಿರದ ಐನೂರು ಸಾವಿರದ ಆರ್ನೂರು ಸಾವಿರದ ಏಳ್ನೂರ್ ರೆಡಿ ಕೊಡಿಿರ್ಬೇಕಲ್ಲ ಬ್ರರುೋಗ ಯ ಎರಡು ಎಏಳೂುವರೆ ಕುರತಾರೆ ಕೆಲವರು
ಎರಡು ವರ್ಷವರ ಸಾವ್ರ ಬ್ರೋ
ಎರಡು ಸಾವಿರ ಈಗ ನಮ್ದ ಹಳೆ ಬೋರ ಸಾವಿರದ ಎಂಟನೂರಡಿಪರು ಓಡಿರೋದು
ಹ್ಮ
ಹಬರ ಅದಕ್ಕೆ ಬಾಳ ನಮ್ ಕಡೆ ನೀರ್ ಒಂದ ಚುರ್ಬಾಳ ತೊಂದ್ರೆ ಅದ ಒ ಚೂರಿಂದ ಟ್ ಆಕ್ತ ಈಗ ಎರಡ್ ಸಾವಿರ ಅಡಿ ಬೋರ್ ಕೊರ್ಸ್ಬೇಕಂದ್ರೆ ಎಷ್ಟು ಎಷ್ಟ ದುಡ್ಡಆಗುತ್ತೆ ಬ್ರೋ ಮ್ಮಿ ನಾವು ನೀರ್ ಬಿದ್ರೆ ಮೋಟರ್ ಬಿರೋಕ್ಕೆ ಒಂದ್ ಹತ್ತು ಲಕ್ಷ ರೂಪಾಯ ಬಾದ್ರು ಬೇಕು ಬ್ರೋ
ಹಾ ಬ್ರೋ ಅಷ್ಟಾದ್ರ ಬೇಕು ಬ್ರೋ
ಹ್ಮ ಕಮ್ಮಿ ಅಂದ್ರೆ ಹತ್ ಲಕ್ಷ ರೂಪಾಯಿ ಬೇಕೇ ಬೇಕು ಅದ್ರಿಂದ ನಾವ ಒಂಚೂರಿ ಇಿಂದಟ್ ಆಗ್ತದಮರು
ಹ್ಮ ಹ್ಮ ಹ್ಮ್ ಬ
ಇವರು ಏನ್ ಮಾಡ್ತಿದ್ರ ಈಗ
ಏನ ಇಲ್ಲರು ಅದೇ ಆದ್ರ ಜನಲ್ ಫುಡ್ಸ್ ಒಂದ ಸ್ವಲ್ಪ ಮಾಡಬೇಕಾದಕ್ಕೆೆ ಅದರದ್ದು
ಹ ಹಾ ಅಲ್ಲ ಬ್ರೋ ನ ಅಂದ್ರೆ ನಾವು ಮಾಡೋಣ ಅನ್ಕೊಂಡಿದೀವಿ ಹ
ಹ್ಮ್
ಕಲ್ಲು ಉಣ್ಲೇಬೇಕೇಕಬ್ರು
ಆದ್ರರು ಅದ ಬಳ್ಳಿ ಹಬ್ಬದಕ್ಕೆ ಕಾಲ್ ಆಗ್ಲೇಬೇಕಬ್ರು
ಇಲ್ಲ ನಾವೇ ಸಪ್ರೇಟ್ ಆಗಿ ಒಂಂತರ ನೆಲ್ದಾಲ್ ಬಿಟ್ಟ ಅಣ್ಣ ಕಾಯ್ ಬಿಡ್ತಾವ ಇಲ್ಲ ಅಂತ ನೋಡೋಣ ಅಂತ
ಅಲ್ಲ ಬ್ರೋ ಸುಮ್ನೆದು ಒಂದ್ ಬಳ್ಳಿ ವೇಸ್ಟ್ ಆಗ್ಬಡತ್ತಲ್ಲ ಬ್ರೋ ಗಿಡ
ಹಾ ಹಂತೀರ
ಹ್ಮ ಅ
ಅ್ರ ಏನ ಒಂದ್ ಮಾಡ್ಬೇಕರು ಅದೇ ಕಲ್ಲು ಇಲ್ದಂಗೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಇದೈತೆ ಡ್ರ್ಯಾಗನ್ ತೋಟ
ಹ್ಮ ಹಾ
ಅದರಲ್ಲಿ ಸ್ಟೀಮ್ಸ್ ಕಟ್ ಮಾಡ್ಕೊ ಬರೋಣ ಪಕ್ಕದಲ್ಲಿ ಅಂತ
ಹಾ ಹಾ ಹಾ ಹಾ ಹಾ ಅಲ್ಲೊಬ್ ಅದು ಮನೇಲ್ಲ ಒಂದ್ ಎರಡ ಹಾ ಬ್ರರು ಅದು ಹಾಕ್ಲೇಬೇಕು ಇನ್ನೊಂದ ಹೆಂಗ ಗೊತ್ತದ್ ಅದು ಮನೇಲೆೇ ಒಂದ್ ಎರಡ್ ಮೂರ್ತ್ರಿ ಹಂಗೆ ಮಾಡ್ಬಿಡ ಅದು ಬೆಟರ್
ಹ
ನೀವು ಹೊರ್ಗಡೆ ಮಾಡದಾದ್ರೆ ಅಂದ್ರೆ ಅದನ್ನೇ ಬಿಸ್ನೆಸ್ ಆಗ ಮಾಡದರು ಒಂದ್ ಸ್ವಲ್ಪ ಅಗೆ ಮಾಡಿ ಪ್ರಾ ಕೂಡ ಚೆನ್ನಾಗ್ ಬಂದ ನಾವ್ರ
ಹ್ಮ್ ಹ್ಮ್
ಹ್ಮ್
ಅದೇ ನಾನ್ ಹಂಗ ಅನ್ಕೊಂಡ ನೋ ಇಂಚೂರು ನಮ್ಮಪ್ಪ ಅವ್ರ ಫ್ರೆಂಡ್ ಐತಲ್ಲಾ ಸಸಿ ದುಡ್ಡೆಲ್ಲ ಉಳಿಯತ್ತೆ ಒಂದ್ ಅರ್ಧ ಎಕರೆಗ್ ಡ್ರ್ಯಾಗನ್ ಹಾಕೋಣ ಅಂತ
ಹಾ ಎಲ್ಲಡ್ಔಷಿ ಅದು ಜಾಸ್ತಿ ಏನು ಅಷ್ಟೇನು ವಸ್ತುಗಳು ಹೆಂಗಿಲ್ಲಬ್ರು
ನೀರು ಅಷ್ಟೇನ್ ಕುಡಿಯೋಲ್ಲ ಅನ್ಸತ್ತೆ ಅದ ಮೋಸ್ಟ್ಲಿ
ಹಾ ಇಲ್ಲ ಬ್ರೋ ನೀರು ಏನಷ್ಟು ಖರ್ಚ ಆಗಲ್ಲ ಅದಕ್ಕೆ
ಹ ಹಾ
ಹ್ಮ್ ಏನ್ ಬ ಅಂದ್ರೆ ಅದು ಒಣನ್ ಆಗಕ್ ಬಿರುತ್ತಾರ ಡ್ರ್ಯಾಗನು
ಹಾ
ಅವಾಗ ಮಾತ್ರ ಒಂದ್ ಸ್ವಲ್ಪ ಖರ್ಚಾಗುತ್ತೆ ಅಷ್ಟವರು
ಹಾ ಹಾ ಹೌದಬ್ರು
ಹಾ ಬರೋ
ಹ್ಮ್ ಅದೇ ನಾನ್ ಹಂಗನ್ಕೊಂಡೆ ನಾ ಫ್ರೆಂಡದ ಐತಲ್ಲ ದುಡ್ಡೆ ಎಲ್ಲ ಉಳಿಯತ್ತೆ
ಹ್ಮ್
ಹಾಕ್ಬಿಡೋಣ ಅಂತ
ಹ್ಮ್ ಹ್ಮ್
ಹ್ಮ್ ಯಾಕ ಸುಮ್ನೆ ನೀವ್ ಹಿಂಗ ಅಂತ ಇದ್ದೀರಾ ಅದಿಕ್ ಸುಮ್ಗೆ ಅದೇ ಬ್ರ
ಹಾ ಸರಿ ತಗಗಳಬರು ಮತ್ತದ ಮಾಡುವ ಹ್ಮ